ಯ ಆರಾಮ್ ಮಾಡಪ್ಪ ನೀನ.
ಹಾ ನಾವ್ ಆರಾಮ್ ನರು ರೂಪಾಯಲ್ಲಿ.
ಇಲ್ಲ ಊರಾಗಿದ್ದೇ ನೀವ ಎಲ್ಲಿರಿ.
ನಾ ಈ ಕಡೆ ನಾಳೆ ಇದ್ರು ಎಕ್ಸಾಮ್ ಇತ್ತು ಕೆ ಸಿ ಟಿ ಎಕ್ಸಾಮ್ ಇದುವ.
ಹೌದಾ
ಹ್ಮ್ ಬೇರೆ ಕಡೆ ಬಂದಿದ್ದೆ
ಎಲ್ಲಾ ಚಲ ಆರಾಮಲ್ಲ ಬನ ಕಡೆ ಎಲ್ಲಾ ಎಲ್ರೂ ಆರಾಮಾರಲ್ಲ
ಹ್ಮ್ ಎಲ್ಲಾ ಆರಾಮ್ದಾರ ನಾನೇ ಒಂದ್ ಎರಡ್ ತಿಂಗ್ಗಳ ಈ ಕಡೆ ಓದಕ್ ಬಂದಿದ್ದೆ ಬೇರೆ ಕಡೆ
ಹೌದಾ ಕಾಂಪಿಟೇಟಿವ್
ಎಲ್ಲೋ ಇದು ಈಗ ಪಿಯೂಷ್ ಮುಗೆನ್ ಕೆ ಸಿ ಟಿ ಅಂತ ಇರ್ತ್ದ ನಮ್ಗ ನರ್ಸಿಂಗ್ ಮಾಡೋದು ಮ ಅಗ್ರಿಕಲ್ಚರ್ ಬಿ ಎಸ್ ಸಿ ನರ್ಸಿಂಗ್ ಮತ್ತ ಬಿಹಾರ್ ಮೋಡಿ ಫಾರ್ಮಸಿ ಅಂತ ಟೆಕ್ನಿಕಲ್ ಕೋರ್ಸ ನಾನ್ ಟೆಕ್ನಿಕಲ್ ಕೋರ್ಸ್ ಅಂತ ಇರ್ತವ
ಹಾ
ಹ್ಮ್ ಅದನ್ನ ನಾಳೆ ಎಕ್ಸಾಮ್ ಅವ ಒಂದ ಎರಡ್ ತಾಸ ಮುಂಜಾನೆ ಎರ ತಾಸ ಮಧ್ಯಾಹ್ನ ಆರ ತಾಸ ಎರಡ್ ಎಕ್ಸಾಮ್ ಇರ್ತಾವ
ಹ್ಮ್ ಹ್ಮ್
ಹ್ಮ್ ಪೇಪರ್ ಒನ್ ಪೇಪರ್ ಟು ಅಂಥ ಹ್ಮ್
ಮತ್ತು ಏನು ಸಮಾಚಾರ
ಏನಿಲ್ವಾ ನೀವು ಹೇಳ ಪಪ್ಪ ಊರ್ ಕಡೆ ಹಂಗ ಮಳಿ ಬೆಳೆ
ಏ ಯಾವ ಮಳೆ ಯಪ ಬರಡು ಭೂಮಿ ಆಗ್ಬಿಟ್ಟ ನಮ್ದ ಈಗ
ಹೌದಾ ಯಾಕ ಮಳೆ ಆಗಿಲ್ಲ ನಿಮ್ ಕಡೆ
ಹ್ಮ್ ಆಜು ಬಾಜು ಊರ್ಗ್ ಆತದ ನಮ್ಮ ಊರ್ಗ್ ಅಗಲ್ ಆಗ್ಯದ ಏನ ಆಗೇತ ನಮ್ಮ ಊರ್ರಿಗೆ
ಹ್ಮ್
ಮೊನ್ನೆ ಮಳಿ ಆಗಲ್ದ ಅಂತ ಹೇಳಿ ಕ ತಿಗಿ ಲಗಣ ಮಾಡವಿ ಅದೇನೋ ಒಂದು ಹಳೆ ಪತ್ ಹಳೆ ಪದ್ಧತಿಯಲ್ಲ
ಹ್ಮ್
ತ್ತಿಗೂ ಲಗ್ನ ಮಾಡೀವಿ ಕಪ್ಪಿಗೂ ಮಾಡೀವಿ ಒಂದ ದಿನ ಮಾಡದಂಗ ಆಯ್ತು ನಾವವುದ್ರೆ ದೇವ್ರರು ಪವಾಡ ಆಯ್ತ ಬಿಡು ಇದನೋ ಬರ್ದತ್ ಮಳಿ ನೀವು ಬರ್ಲ ಇಲ್ಲಪ್ಪ ಅದು
ಬರ್ಲಿಲ್ಲಾನ
ಅದಕ್ಕೆ ಮೂಡ ನಂಬಿಕೆತೆ ಬಿಟ್ಬ ಬಿಟ್ವಿ ಅದು ಬಂದಾಗ ಬರಲಿ ಅಂತ ಹೇಳಿ
ಹ್ಮ್ ಹ್ಮ್ ಹೌದೆನ್
ಹ
ಹ್ಮ್ ಹ್ಮ್ ನಮ್ ಕಡೆ ಅಲ್ಪ ಆತ ಏನು ದೇವ್ರ ಬಗ್ಗೆ ಅಂತ ಎಲ್ಲ ಮೂಡ ನಂಬಿಕೆ ನಾವು ನಂಬಲ್ಲವು ಯಾಕಂದ್ರ ಸೈನ್
ಅದು ಎಜುಕೇಟೆಡ್ ಬಾಯಸಿದ್ದೂರೇ ಬೇರೆ ನಮ್ಮೂರ ಯಾರಪ್ಪಾ ಒಬ್ರು ನನ್ಗ್ ಬಿ ಎಸ್ ಸಿ ಸ್ಟೂಡೆಂಟ್ ಗಳು ಸಿಗಲ್ಲ
ಹ್ಮ್ ಹ್ಮ್
ಎಲ್ಲ ಎಲ್ಲ ಸೆಕೆಂಡ್ ಪೀ ಯು ಸಿ ಪೇಲ್ ಕ್ಯಾಂಡಿಡೇಟ್ ಆಲ್ಮೋಸ್ಟ್ ಅ ಎಲ್ಲ ಬಿ ಎ ಸ್ಟೂಡೆಂಟ್ ಅ ಮೂರಾಗ
ಹ್ಮ್ ಬಿಿಯ ಮಾಡ್ಯ ಾಮ್ ಅದ್ ಚಲೋ ಕೋರ್ಸ ಊಟ ಸುಸ್ತಾಯತ್ ಪ ಹೊರಗಡೆ ಹೋಗಿದ್ದ ಹ್ಮ
ಏನೂನ್ರಿ
್ಮ ಇದು ಬಿರಿ್ಯಾನಿ ಉಂಡಿವತ್ತ ನಮ್ ದೋಸ್ತಂದ ಒಬ್ಬವಂದ ಬರ್ತಡ ಇತ್ತ ಅವನೀಗ ತಡೆ ಮಾಡಿಟಕ ಬಿಿಡ್ವಿ ಒಂದು ನಾಲ್ಕ ಸಾವಿರ ರೂಪಾಯಿ ಬಿರಿ್ಯಾನಿ ಪಾರ್ಟಿ ಕೊಡಿಸಿದ ಹ್ಮ
ಇಂದ್ರ ಪಾಪ ಅವರು ಬಡವರು ನೋಡಿ ಹಾ
ಯಾ ಬಡು ಅವನು ಯಏ ಮಾಡ್ತಾನ ಗೊತ್ತ ಆ ಬೆಂಗ್ಳೂರಲ್ಲಿ ದಿನ ಡಿಲಿವರಿ ಬಾಯ್ ಮಾಡ್ತೇನೆ ನಾನು ಮತ್ತ ಸೈಡ್ ಮುಂಜಾನೆ ಕೆಲ್ಸ ಬೇರೆ ಕಡೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಾನ ದಿನಕ್ಕೆ ಏನಿಲ್ಲ ಮಿನಿಮಮ್ ಎರಡುವರೆ ಂದ ಮೂರ್ ಸಾವಿರ ತನ ದುಡಿ ಡೈಲಿ ಬರೇ ಒಂದಿನದ ಕರ್ತೇನೆ ಬಾಳ ಹ್ಮ್
ನೋಡ ಮತ್ತ ಅಂತ ಈಗ ಎಲ್ ಅದ ನಾವು ಪ್ರೆಸೆಂಟ್
ಅ್ ಪ್ರೆಟ್ ಬೇರೆ ಕಡೆ ಅನ್ಬಿಡ ಅವ್ನು ಎಕ್ಸಾಮ್ಂತೇಳಿ ಡಿಗ್ರಿ ಎಕ್ಸಾಮ್ ಅವ ಅಂತೇಳಿ ಪತ್ತೆ ಆಗಿಬಿಟ್ಟಾನ ಹ್ಮ್ ಕೊಡ್ಸಿನ ಪಾರ್ಟಿ ನ ಆಗ್ಬಿಡ್ತಿದಾನು ಹ್ಮ್ ಹ್ಮ್
ಮತ್ತೇನಪ್ಪಾ ಏನ ಸಮಾಚಾರ
ಏನಿಲ್ಲ ನೋ ನೀವ ಹೇಳಲ್ಲ ಇವಾಗ
ನಾವ್ ಇಲ್ ಹೋದ್ರಾಗತ್ತ ನೋಡು ಹೊಲ್ದ್ ಕಡೆ ಬಂದೇಿನಿ ಈಗ
ಹ್ಮ ಹ್ಮ್
ಮ್ಯವು್ ಮ್ಯಾವ್ ಅಂತವೆಲ್ಲ ನಾವ ಇಲ್ಲ
ಇಲ್ ರಾತ್ರಿ ಹೋದ್ರ ಕೊರ್ತ ಬೆಳಗ್ಗೆನೇ
ಹ್ಮ್ ನಾವು ನವಿಲು ಮೊಟ್ಟೆ ಸೈಜ ಎಷ್ಟು ಅಷ್ಟು ದೊಡ್ಡ ಇರ್ತಾವಲ್ಲ ನೀನ ಕೋಡಿ
ಹ್ಮ್ ಹೌದು ಬಹಳ ಉದ್ದ ಇರ್ತವೆ
ಹೌ ತಿನ್ಬೋದನಾ
ಹ್ಮ್ ತಿನ್ಬೋದು ನನ್ಗ ಅಷ್ಟೊಂದು ಗೊತ್ತಿಲ್ಲ ಬಟ್ ಅದ್ರ ಬಗ್ಗೆ
ಅಲ್ಲ ಯಾಕಂದ್ರ ನನಗೂ ಅಷ್ಟು ಗೊತ್ತಿಲ್ಲ
ಹ್ಮ್
ಈಗ ಅದ ಯಾಕಂದ್ರೆ ನಮ ರಾಷ್ಟ್ರೀಯ ಪಕ್ಷ ಅತ ನೋಡು ಅದನ್ನ ಕೊಲ್ಲದೇ ಒಂದು ಕಾನೂನು ಬಾಹಿರ
ಹೌದೌದು
ಆದ್ರ ಮರ್ಯಯಾತಿ ಇರ್ತದೊಳಗೆ ಅದದು ತತ್ತಿ ತಿಂದನ್ವಿ ಆದ್ರರು ಮತ್ ನಾವು ಕಾನೂನು ಉಲ್ಲಂಘನೆ ಉಲ್ಲಂಘನೆ ಮಾಡಿದಂಗಂತ ನಮ್ಯಾಗ ಶಿಕ್ಷೆ ಆಗಬಹುದಲ್ಲ
ಹ್ಮ್ ಆಗ್ಬೋದು
ಹ್ಮ್ ಅದಕ್ಕೆ ಒಂದ ಚೋರು ಭಯಬೇಕಕ್ತ್ತದ
ಹ್ಮ್ ಕಾನೂನು ಸರಿ ಇದ ಅದ್ರ ನಿಜೆ
ಇಲ್ಲಿಗಲ್ಲದು
ಹ್ಮ
ಅದೇ ಇಲ್ಲಿ ಮೊನ್ನೆ ಏನ್ ಮಾಡಿದ್ದೆ ಬಾತ್ರೂಮ್ ಅಂತ ಹೇಳಿ ಹೋಗಿದ್ನಪ್ಪ
ಹ್ಮ್
ಹೋದಾಗ ಏನ್ಬಿಡಿನ ಅಲ್ಲ ಒಂದು ಗೂಡು ಥರ ಕಟ್ಟಿತ್ತು
ಹ್ಮ್
ನಾ ಏನೋ ಗುಬ್ಬಿ ಅ ಕಟ್ಟಿರ್ಬೋದ ನಾಂತ ನೀವು ಒಳಗ ನೋಡ್ತೀ ಇವ ತತ್ತಿ ಇವ ಕೋಳಿ ತತ್ತಿ ಮತ್ತೆ ಎರಡ್ ಎರಡು ಮೂರ್ ಮೂರ್ ಸೇರ್ದಾಗ ಎಷ್ಟು ಸೈಜ್ ಇರ್ತಾವ ಅಷ್ಟ ದಡ್ಡ ದೊಡ್ ಸೈಜ್ ಅವ
ಹಾ
ಮತ್ತ ಅಲ್ಲಿಯಲ್ಲಿ ಅ ಆದ್ರರು ಆಜುಬಾಜು ನವಿಲ್ ಪುಕ್ಕ ಬಿದ್ದಿದುದು ಹಂಗಾಗಿ ನವಿಲ್ ತತ್ತ ತಂದ್ಕೊಂಡಿದ್ದ ಎದುರುದು ಗೊತ್ತಿಲ್ಲ ಅವು ಏನ ಏನೋ ಮುಟ್ಟಿಲ್ಲ ನಾ ಅಷ್ಟೇ ಬಂದೀನಿ ಅವೇನೋ ಪಕ್ಕ ಪಕ್ಷಿಗಳು ಒಬ್ರು ಯಾರೋ ತತ್ತಿ ಮುಟ್ಟಿದ್ರ ಏನೋ ಕಾವೂ ಕೊಡಲತ್ತಲ್ಲ ಅದಕ್
ಹೌದೌದು
ಅದಕ್ಕೆೇಏನು ಮುಟ್ಟಿಲ್ಲ ಬರೀ ಫೋಟೋ ಹೊಡ್ಕೊಂಡು ಅವತ್ತ ಒಂದು ಸ್ನ್ಯಾಪ್ ಹಾಕಿದ್ದೆ
ಹ್ಮ
ಹೂ ಹೂ
ಹೌದಾನ
ಹ್ಮ್ ಹ್ಮ
ಅದೇ ಅಪ್ಪ ನಮ್ಮ ರಾಷ್ಟ್ರೀಯ ಪಕ್ಷಿ ಶ
ಹ್ಮ್ ವಾಯ್ಸ್ ಕರೆಕ್ಟಾಗಿ ಕೇಳಲಗದ್ ನೋಡ್ರಿ
ಮಚ್ಚತ್ತ ಇವಾಗ
ಹ್ಮ್ ಇವಾಗ ಕೇಳಕತ್ತಲ್ಲ
ಅ ಸ್ವಲ್ಪ ಇಲ್ಲಿ ಫ್ಯಾನ್ ಅದಲ್ಲ ರೂಮ್ ನಲ್ಲಿ
ಹಾ ಹಾ
ತ್ತ ವೈಬ್ರೇಟ್ ಆದಂಗೆ ಆಯಕವತ್ ನಿಮಗ
ಹೌದಾ ಅಂದ್ರೆ ಆರಾಮ್ ಆದ್ ಬಿಡ್ರ ನಮ ಜವನ ಪ್ಯಾನ್ ಶಿಸ್ತು ಆದ
ಮಾಡ್ತಲ್ಲ ಜೂನು ವರಣ ಅದು
ಹಾ
ಹ್ಮ್
ಹೆಂಗ ಬಾ ಜೀವನ ಯಾಕ ಹೈರಣ ಅದ ಈಗ ಹೈರಣ ಅಂದ್ರೆ ಹೆಂಗ ಹೇಳಿನ ಮುಂದ ಮದುವೆ ಆಗ ನೀವು ನಿಮ್ ಸಂಸಾರ ಮುಂದ್ ನಡೆಸ್ಬೇಕು
ನಡಸ್ತಿ ಸಂಗ್ ಮಾಡಡ್ಸೋದಪ್ಪ ಏನು ಮಾಡೋದ ಆಗಲ್ಲ ಹಿಂಗ ಗೌರ್ಮೆಂಟ್ ನೌಕರಿ ಆದ ಆರಾಮ ಇರ್ತ್ತೆ ಏನ ಮಿನಿಮಮ್ ಒ ತಿಂಗ್ಳಗ್ ಒಂದ ಹತ್ತು ಸಾವಿರ ಖರ್ಚ ಮಾಡಿದ್ರೆ ನಾವುದ ಮೂವತ್ ಸಾವಿರ ಹಯ್ತದ ನಲ್ವತ್ ಸಾವಿರ ಇತ್ತ ಗೋರ್ಮೆಂಟ್ ಜಾಬ್ ಇತ್ತಂದ್ರ ಹ್ಮ ಹ್ಮ ಹ್ಮ ಹ್ಮ ಸಾವಿರ ರೂಪಾಯಿ ಕೊಡ್ತರ ನ ದುಡ್ಸಂತಾರ
ಈಗನ್ ಕಲ್ದಾಗ ಗೌರ್ಮೆಂಟ್ ಜಾಬ್ ಅಂತ ಇತಲ್ಲ
ಹ್ಮ
ಹತ್ತು ಸಾವಿರ ರೂಪಾಯಿ ಮೊಬೈಲ್ ರೀಚಾರ್ಜ್
ಅರಿ ಸರಿ
ಒಂದು ಫೋನಿಗೆ ನಾಕ್ನೂರು ರೂಪಾಯಗದೆ ಈಗ ರೀಚಾರ್ಜ್
ಹ್ಮ್
ನೀನ್ ಏನಾದ್ರೂ ಗೌರ್ಮೆಂಟ್ ಎಂಪ್ಲಾಯ್ ಅದ್ರ ನೀನೇ ಎರಡು ಫೋನ್ ಇಡ್ಬೇಕು ಒಂದು ಡೂಟಿಗೆ ಒಂದು ಪರ್ಸ್ನಲ್
ಹ್ಮ್
ಮತ್ತ ನಿಮ್ಮ ಮನ್ಯೆಯಾಗ ನೀ ಗೌರ್ಮೆಂಟ್ ಎಂಪ್ಲಾಯಿ ಇರ್ತೀನಿ ನನ್ನ ಮಕ್ಕ್ಕಳೇಏನು ಸುಮ್ಮಮ್ಮ ಮುಂದ ಮದುವೆಯಾಗಿ ಮಕ್ಕಳಗಂದ ಅವ್ರೇಏನ ಆಂಡ್ರಾಯ್ಡ್ ಫೋನ್ ಕುಡಸಿದ್ರ ಯೂಸ್ ಮಾಡಾರ ಐ ಫೋನೇ ಬೇಕ ಅಂತಾರ
ಹೌದೌದೌದು ಅಂತರ
ನಿನಗೂ ಒಂದು ಪ್ರೆಸ್ಟ ಪ್ರೆಸ್ಟೀಜ್ ಅಂತ ಇರ್ತದ ಪ್ರೆಸ್ಟೀಜ್ ಕಾಪಾಡ್ಬೇಕ ನೀ ಕೊಡಸ್ಲೇಬೇಕು
ಹ್ಮ್
ಆ ಐಫೋನಿಗೆ ಅದಕ್ಕೂ ಫೈಜಿ ಇರ್ತದ ಅದಕ್ಕೂ ನಾಕಕ್ನೂರು ಅಂತ್ ಮನ್ಯಾಗ ಒಂದ್ ಐದಾರು ಮಂದಿ ತಕ್ತ ಫೋನ್ ಇತ್ತು ಇದ್ ಅಂದ್ರೆ ಅಲ್ಲೇ ಎತ್ತಲ್ಲ ಒಂದ ಐದ ಆತದ
ಹೌದೌದು
ಮತ್ತೆ ಟಿ ವಿ ರಿಚಾರ್ಜ್ ಕರೆಂಟ್ ಬಿಲ್ಲು ಊಟದ್ದ ಇಟ್ಟತ್ ಎಲ್ಲಾ ಸರಿ ಒಂದ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ಹೋತತಿ ತಿಂಗಳಿಗೆ ಏನೋ ಹೊಲ ಇತ್ತು ಹೊಲದ್ದ ಇದು ಅದು ಇದು ಬರ್ತದ ನಡೀತದ
ಹ್ಮ್
ಬರೀ ದುಡ್ಕೊಂಡೆ ಮಾಡ್ತಾನ ಏನಾಗಲ್ಲ
ಹೌದೌದು ಈಗ ಎಲ್ಲ ಗೋರ್ಮೆಂಟ್ ನೌಕರಿ ಅಂತಾರೆ ಎಲ್ಲ ಆದ್ರ ಡಬಲ್ ಖರ್ಚು ಮಾಡತ ಅವ್ರು ಹೈ ಲೆವೆಲ್ ಇರ್ಬೇಕಂತ ಹ್ಮ
ಹೌದೌದು
ಹ್ಮ್ ಅದ್ರಾಗ ರಗಡ ಮಂದಿ ಊಡ ಉಡಾಳ ಆದ್ರನು ಅದಾರ ಹೆಸರು ಮಾಡಿದವರು ಅದಾರ ಹೌದಲ್ಲ ಹ್ಮ್
ಮತ್ತ ಏನ ಮನೇನ ಹಾಸ್ಲ ಆಗ ಇತ್ತತ್ತಲ್ಲ ನಿಂದ ಯಾವ್ದಾಗ ಅದ ಹಾಸ್ಟ
ಏನಂದ ಈ ಕಡೆ ಬೇರೆ ಮೈನ
ಮೈನಾರಟಿ ಡಿಪಾರ್ಟ್ಮೆಂಟ್ ಆ ಹ
ಹ್ಮ್
ಕೇಳ್ಬಟ್ಟನಪ್ಪಾ ಅದ್ರ ಬಗ್ಗೆ ಭಾರಿ ಸ್ಪೆಷಲಿಟಿ ಇರ್ತದೆಲ್ಲೆಲ್ಲ ಬೆನಿಫಿಟ್ ಎಲ್ಲ ಚಲ ಇರ್ತವ ಬುಕ್ ಎಲ್ಲ ಅವ್ರೇ ಕೊಡ್ತಾರೆೋದಾ ಕಂಪಿಟೇಟಿವ್ ಅಂತ ಹೇಳಿದ್ರು
ಏ ಭಾರಿ ಫೆಸಿಲಿಟಿ ಆದ್ರ
ಹ್ಮ್
ಚೆನ್ನಾಗದ ಬುಕ್ಸ್ ಕೊಡ್ತಾರ ಗ್ರಂಥಾಲಯ ವ್ಯವಸ್ಥೆ ಅದ ಮತ್ತ ತಿಂಗಳ ಕೆಟ್ಟ ಕೊಡ್ತಾರ ಊಟದ ಬಗ್ಗೆ ಜನಿಗೆ ಫುಡ್ ಕೊಡ್ತಾರ
ಐಜನಕ್ ರೃತದ ಫುಡ್ಡ ಹ್ಮ್ ಕೆಲವೊಂದ ಕಡೆ ನೀಟ್ನೆಸ್ ಇರಲ್ಲ ಇದಾಗಿೆ
ಹ್ಮ್ ಹ್ಮ್ ಇಲ್ಲ ಇಲ್ಲಿ ಚೆನ್ನಾಗ್ ನೋಡ ಆದ್ರೆ
ಹ ಹಾ
ಹ್ಮ್
ಇಲ್ ಬಂದನಪ್ಪು ನಮ್ ಊರಾಗ ಹೋದ ಇಕಡೆ ಹೊರಗ ನಮ್ ಮನ ಮುಂದ ಒಂದ್ ಅರ್ಧ ಕಿಲೋಮೀಟರ್ ಬರನ ಒಂದಿಷ್ಟು ಬಿಲ್ಡಿಂಗ್ ಅವವಾ ಕಟ್ಟ್ಯರ ದಿನ ಓಪನಿಂಗ್ ಮಾಡಿಲ್ಲಾ ರಾತ್ರಿ ಹೊತ್ತ ನೋಡಿಬಿಟ್ರರು ಬೂತ್ ಬಂಗನೆ ಕಣಂಗತ್ತ ಒಳಗ ಒಂದು ಲೈಟ್ ಇಲ್ಲ ಏನಿಲ್ಲ
ಹ್ಮ್
ನೋಡಿದ್ರೆ ಅಂಜಿಕ್ ಬರ್ತದ ಹಂಗವ
ಪ
ಹಾ ಬಾಳ್ ಭಯ ಆಗ್ತದ ಅದ್ ನೋಡಿದ್ರೆ
ಎಡು
ಅ ಹೆಂಗಂದ್ರ ಒತರ ರಾಕ್ಷಸ ಬಾಯಿ ತೆಗ್ದಿರ್ತಲ್ಲ ಹಂಗ ಅನಸ್ತದ
ಹ್ಮ್ ಹ್ಮ್
ಆದ್ರೂ ಭಯ ಪಡಲ್ ಬಿ ನಾವ್ ನಾವ್ ಭಯ ಪಡ್ಬೇಕಂದ್ರ ಬಾಳ್ಬೇಕು
ಹೌದಲ್ಲ
ನಮ್ ಜೀವನ್ದಾಗೆ ಭಯ ಪಟ್ಟಿಲ್ಲ ಇಂಥವಕೆಲ್ಲ ಯಾರು ಭಯ ಪಡ್ತಾರ ಹೇಳ
ನನ ಮಾಸ್ನ ಪಲ್ಲಿ ಸುಡಗಡಾತ
ಹಾ
ಹ ಹ್ಮ್ ಒಂದ ದಿನ ಯ ಮಾಡಿನ ಎಕ್ಸಾಮ್ ಹಯ ಎಕ್ಸಾಮ್ಿಂದ ಬರತ್ನ ಬಾಳ ಭಯ ಬರಕತ್ ಬಿಿಟ್ಟಿತ್ತು ಅದು ಬೇರೆ ಮೂರ್ ದಾರಿ ಆದದಲ್ಲಿ ಏನೇನೋ ಮಂತ್ರ್ಸಿಡೋದು ಕಾಯಿ ನಿಂಬೆಕಾಯಿ ತೌ ೈತಿ ಅದ ಮ ಮಾಟ ಮಂತ್ರತ್ರ ಮಾಡಸತಾರ
ಹೌದಾ
ಹ್ಮ್
ಎ ಜನ ಅದಪ್ಪಾ ಏನ್ ಮಾಡ್ತಾಳಿ ಈಗ
ಹೌದೌದು ಬಾಳ ಜನಾವ್ರ ಯಾರು
ಹ್ಮ್
ಹ್ಮ್
ಮತ್ತೆನಪ ಸಮಾಚಾರ ಎಲ್ಲಾ ಆರಾಮರಲ್ಲ
ಎಲ್ಲಾ ಆರಾಮಾರ ನಿಮ್ ಕಡೆ ಎಲ್ಲಾ ಅಪ್ಪ ಅಮ್ಮ ಎಲ್ಲ ನಿಮ್ಮ್ ದೋಸ್ತರು
ದೋಸ್ತತ್ರ ಏನಪ್ಪಾ ಎಲ್ಲಾ ಈಗ ದೋಸ್ತ್ದ ಬಿಟ್ಬಿಟ್ಟ ಸವಾಸ
ಯಾಕ ಅಂಬರಿ ಅಂತದ ನ ಐತೆ
ಹ ಏನಿಲ್ಲ ಅವರು ಅವ್ರ ಲೈಫ್ ಟೈಮ್ ಬೀಜಿ ಹಗಾರ ನಾವು ಬಿಜ್ಜಿ ಇದೀವಿ
ಹೌದಾ
ಅದು ಯಾಕಂದ್ರೆ ಚಂತನ ಫೋನ್ಚ್ ಮಾತಾಡತ ಸರಿ ಒಂದ್ಸಲ ಯಾಕ ಅವರು ಕೆಲ್ಸ ಮಾಡ್ತಿರ್ತಾರೆ ನಾವು ಕೆಲ್ಸ ಮಾಡ್ತಿರ್ತಿೀವಿ
ಹ್ಮ್ ಹ್ಮ್
ನಡತದ ಈಗ ನೈಟ್ ಕುಲ್ಲಾ ಇರ್ತಿವಿ ಗಚ್ ಮಾತಾಡ್ಬೋದು ಬೆಳಿಗ್ಗೆ ಯಾರ ಸಲ ನೈಟ್ ಕೆಲ್ಸ ಮಾಡಿ ಬಂದ ಹೈರಾಣ್ಯ ಇರ್ತಾರ ಮುಕ್ಕೋತಾರ
ಹ್ಮ್
ತ ಇ ಏನ ಜಗಳ ನಡ ನೋ ಮತ್ತೆಷ್ಟತಂತ ನ ನಿನಗ
ಹ್ಮ್ ಹ್ಮ್ ಸರಿತ